ಕೇಳ್ತಿದ್ದನಾ ನಮಸ್ಕಾರ ಹೇಗಿದ್ದೀರಾ
ಸ್ಪಷ್ಟವಾಗಿ ಸೌಮ್ಯವಾಗಿ ನಿರರ್ಗಳವಾಗಿ ಕೇಳ್ತಿದೆ ಹೇಳಿ
ಎಂಗಿದ್ದೀರಾ
ಅಯ್ಯೋ ನೀವ್ ಹೆಂಗಿದ್ದೀರಾ ಅಂತ ಕೇಳ್ತಾ ಇದೀರ ನಾವವು ಹೆಂಗಿದೀವಿ ಅಂತ ಹೇಳಕ್ ಆಗ್ತಾ ಇಲ್ಲ ನಮಗ್ ಹೇಳಕ್ಕ ಆಗದೆ ಬಿಡಕ್ಕ ಆಗದೆ ತೂಹು ಜೀವ್ನ ಏನಗಾಗಿದೆತ್ತ
ಯಾಕೆ ಏನಾಯ್ತು
ಏನಿಲ್ಲ ಹಂಗೆ ಜೀವನ ತುಂಬಾ ನಿರಾಸಕ್ತಿಗಳು ಬೇಸರಗಳು ವೈರಾಗ್ಯಗಳು ಜೀವನ್ ತುಂಬಾ ತುಂಬ್ಕೊಂಡಿದೆ
ಏ ಏಕರಿೀ ಏನಾಯ್ತು ಏ ಯಾಕೆರಿೀ ನೀವು ಈ ರೀತಿ ಮಾತಾಡ್ತಿೀರಾ ಅಂದ್ರೆ ನಂಗ್ ನಂಬಕ್ ಆಗ್ತಿಲ್ಲ
ವೈರಾಗ್ಯ ಮೂಡಿದ್ದೀನಿ ವೈರಾಗ್ಯದ ಸಂಕೇತ ಆಗಿದ್ದೀನಿ
ಹಗೆ ಏಕೆ ಏನಾಯ್ತು ಎಕ್ಸಾಮ್ ಚೆನ್ನಾಗ ಆಗಿಲ್ಲ
ಪರವಗಿಲ್ಲ
ಪರವಾಗಿಲ್ಲ ಒಂದು ಮಟ್ಟಿಗೆ
ಹ್ಮ
ಹ್ಮ್ ಮತ್ತೆ ಏನ್ ಸಮಾಚಾರ ಎಲ್ಲಿ ಇರೋದು
ಇರೋದು ನಿಮ್ ಹೃದಯದಲ್ಲಿ ಭೂಮಿ ಮೇಲೆ ಕನ್ನಡ ತಾಯಿ ಮಣ್ಮೇಲೆ
ಇವಾಗ ಎಲ್ಲಿದ್ದೀರ ಅಂದೇ
ಇವಾಗ್ಲು ಅಲ್ಲೇ ಇದೀ ಇವಾಗ ಎಲ್ಲಿಗೆ ಹೋಗಣ
ಹೌದು ಹಾ ಸರಿ ಸರಿ ಮತ್ತೆ ಎಲ್ಲೂ ಹೋಗಿಲ್ಲ ಹೊರಗೆ
ಹೊರಗೆ ಏನ್ದ್ರೆ
ಅಂದ್ರೆ ಎಲ್ಲ ಒಟೀಮ ಔಟ್ ಹೋಗಿಲ್ಲ ಅಂತ
ಟೀಮ್ ಇಲ್ವಲ್ರರಿ ಟೀಮ್ ಔಟೆಂಗ್ ಮಾಡ್ಲಿ ಅಕೇಲ ಸಿಂಗಲ್ ರಯೇಗಾ
ಎಲ್ಲಾ ಅಲ್ಲೆಲ್ಲಾ ಇದ ಇದಾರೆ ನನ್ ಫ್ರೆಂಡ್ಸು ನಿಮ್ಸು
ದರ್ ಇಸ್ ಸೋ ಮೆನಿ ಅನಿಮಲ್ಸ್ ಇನ್ ದಿ ಜಂಗಲ್ ದರ್ ಇಸ್ ಓನ್ಲಿ ಒನ್ ಲಯನ್ ಇನ್ ಈವನ್ ಇಟ್ ಯ ಇಸ್ ಸಿಂಗಲ್ ಇಟ್ ಇಸ್ ಕಿಂಗ್ ಆಫ್ ಜಂಗಲ್
ಓ ಎಲ್ಲಿ ಮನಲ್ಲ
ಮನೆ ಎಲ್ಲಾರೀ ನಾವ್ ಇರೋದ ಕಾಡಲ್ಲಿ
ಏ ಹೇಳ್ರಿ
ಹಾ ಮನೇಲ್ಲೇ ಇದ್ದೀ ಹೇಳಿ
ಹೋಗಿಲ್ಲ ಅಲ್ಲಿ ಅಲ್ಲಿ ರೂಮಗೆ
ಅದು ಬಿಟ್ಟು ನಾವು ವೆಕೇಟ್ ಮಾಡ್ದವ್ರೀ
ಯಾವಾಗ ವಿಕೆಟು
ಮುಗೀತಲ್ಲಾ ಅಲ್ಲಿಗೆ ಜೀವನ ಅಲ್ಲಿನ ಜೀವನ ಮುಗೀತು ಇಲ್ಲಿನ ಜೀವನ ಮುಗೀತು
ಏ ಎಲ್ಲ ಏನು ಹೇಳ ಇಲ್ ಬೇಕೆಟ್ ಮಾಡಿರೋದು
ಅಯ್ಯೋ ನೀವು ನಮ್ಮ ಹೆಂಡ್ತಿ ಅಂತಲೇ ಮರ್ತೋಗ್ಬಿಟ್ಟಿದ್ದ ನಾನ ನಿಮ್ಗೆ
ಓದ ದೇವ್ರೆ ನೋಡಿ ಇನ್ನು ಏನೇನ್ ಮರಿತೀರ ನೋಡಿ.
ಹ್ಮ್
ಅಲ್ಲ ಯಾಕೆ ಇಂತ ಡಿಸಿಷನ್ ಇನ್ನು ಇರ್ತೀನಿ ಅಂತೇನೊ ಅಂದಿದ್ರಿ.
ಇರೋಣ ಅನ್ನಕೊಂಡಿದ್ದೋ. ಈ ಸಮಯ ಕಾಲ ಈ ಟೈಮ್ ಅನ್ನೋದ್ ಪಕ್ಕ ಫೋರ್ ಟ್ವೆಂಟಿ.
ಹೌದು ರೀ ನಿಜ ಅದಂತ್ರೂ ನಿಜ.
ಸೊ ಬಂದ್ಬಿಟ್ಟವ ಸುಮ್ನೆ ಅಲ್ಲೆ ಯಾಕ ಇಲ್ಲಿ ಯಾಕೆ ಎರಡೆರಡ ಕಡೆ ಅಂತ.
ಹಂಗೆ ಹೆಂಗಿದ್ದಾರೆ ನಿಮ್ಮೆಲ್ಲಾ ಫ್ರೆಂಡ್ಸು. ಏನಾಯ್ತು ಸ ಶಾರ್ಟ ಔಟ್ ಶಾರ್ಟ ಔಟ್ ಆಯ್ತಾ.
ಯಾ ಸಾಟೋಟ್ರೀ ಏನ್ ಮಾತಾಡ್ತಿದೀರಾ ನೀವು.
ಹ್ ಹ್ ಹ್ ಹ್ ಎಲ್ಲ ಚೆನ್ನಾಗಿರಿ ಚೆನ್ನಾಗಿರೋದ ಇತ್ಕೊಂಡ ಹೋಗಿ.
ಎಲ್ಲ ಚೆನ್ನಾಗೆ ಇದ್ದೀವಲ್ಲಾ ನಾವು.
ಹಂಗೆ
ಹ್ಮ
ಮತ್ತೆ ಹೆಂಗೆ ಏ ಏ ಏನ್ ಸಮಾಚಾರ ಏನ್ ಊಟ.
ಊಟ ನುಗ್ಗೆಕಾಯಿ ಸಾರು ತಿಂದೋ.
ಹಾ
ಹ್ಮ್ ಒಂದ್ ಆಮ್ಲೆಟ್ ತಿಂದೊ.
ಓ ಮಸ್ತಲ್ಲ.
ತಿಂದೋ.
ಮಸ್ತಲ್ಲ.
ಇವಾಗ ಬೇರೆ ನೀವ್ ಬೇರೆ ಫೋನ್ ಮಾಡಿದೀರಾ.
ಹಾ ಇನ್ನುೂ ಮಸ್ತ್ ಅಲ್ಲ
ಹ್ಮ
ಮತ್ತೆ ಈಗ್ ನೆಕ್ಸ್ಟ್ ಏನು ಹೆಂಗ್ ಏನ್ ಪ್ಲಾನು.
ನೀವೇನಾದ್ರೂ ಒಪ್ಕೊಂಡ್ರೆ ತೀರ್ಗ ನಿಮ್ಮನ್ ಮದುವೆ ಆಗದು.
ಓ ದೇವ್ರೇ. ಜೀವನಕ್ಕ ಏನು ಅಂತ ಕೇಳ್ದೆ.
ಜೀವನಕ್ಕೆ ಕೇಳಿದ್ ಮದ್ವೆ.
ವಾ ಟೆ ಏನ್ ಹಿಂಗೆ ಯಾವಾಗ ಯಾವಾಗಿಂದ ಯಾವಾಗ ಡಿಸಿಷನ್ ಈ ಡಿಸಿಷನ್ನು.
ತಗೊಂಡ ಆತಾಗೆ ಅವಗ್ಲೇ ಇನ್ನೊಂದು ವಾರದ ಹಿಂದೆ.
ವಾ ಯಾರು ಹುಡ್ಗಿ ಯಾರು.
ನೀವೇ
ನಾನಾ.
ಹ್ಮ್
ಯಾವಾಗಿಂದ.
ಯಾವಾಗ ಆಗ್ತೀರಾ ಅವಾಗಿಂದ.
ಆಯ್ತ ನಾನು ನೆಕ್ಸ್ಟ್ ವೀಕ್ ರೆಡಿ.
ಹ್ ಹ್ ನೆಕ್ಸ್ಟ್ ವೀಕ್ ಮದ್ವೆ ಆಗ್ತೀರಾ.
ನಂದು ಒನ್ನೆ ತಾರೀಕಿಂದ ಸ್ಕೂಲ್ ಸ್ಟಾರ್ಟು.
ಅಯ್ಯೋ ಒನ್ನೆ ತಾರೀಕಿಂದ ಸ್ಕೂಲಿಗ ಬೇರೆ ಹೊ
ಹ್ಮ್ ಇಲ್ಲಾರಿ ನನ್ ವರ್ಕಲಾ.
ವರ್ಕಾ
ಹಾ ನಾನ್ ವರ್ಕ್ ಮಾಡೋದೆ ಇವಾಗ ಟಿ ಟೀಚರ್ ಆಗ್ ವರ್ಕ್ ಮಾಡ್ತಿನಲ್ಲ ಇವಾಗಿಂದ.
ಹೌದಾ ನಾನೇಲ್ಲೊ ಮಕ್ಳಿಗಿ ಗಿಕ್ಲಿಗ್ ಡೈರ್ಪರ್ ಗಿಪರ್ ಚೇಂಜ್ ಮಾಡ್ತೀರಾ ಅನ್ನ್ಕಬಿಟ್ಟೆ. ಹ್
ವ ದೇವ್ರೆ ಹೆಂಗೆಲ್ಲ ಕೇಳ್ತಿೀರಲ್ ಎಲ್ಲಾ ಟೀಚರ್ ಆಗಿ ವರ್ಕ್ ಮಾಡ್ಬೇಕು ಒ ಒನ್ ಟು ಫಿಫತ್ ಹ್ಮ ಒನ್ ಟು ಫಿಫ್ತ್ ಸೈನ್ಸ
ಹಾ ಒನ್ ಟು ಫಿಫ್ತ್ ಸೈನ್ಸಾ ಹ
ಯ ಇರಿ ಎಸ್
ಸೈನ್ಸ್ ಅಲ್ಲಿ ಯಾವ್ ಪಾರ್ಟ್ ಮಾಡ್ತೀರಾ ಕಂಪ್ಯೂಟರ್ ಸೈನ್ಸ್ ಅವು ಜನರಲ್ ಸೈನ್ಸ್
ಈ
ಹಾ
ಸ್
ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಆಗ್ತಿದೆ ನೋಡಿ
ಸೈಸು ಹೇಳ್ತಿದೆ
ಹಾ ಹೇಳಿ ಹೇಳಿ
ಹ್ಮ್ ನಿಮ
ಹಾ ಹೇಳಿ ಹೇಳಿ ಹಾ ಕೇಳ್ತಿದ್ದಿ ಕೇತಿದ್ದಿ ಹೇಳಿ
ಹೇಳ್ಬೇಕಕ್ು ನೀವೇ ನಿನ್ನೆ ಮೊನ್ನೆ ನಿನ್ನೆ ಮೊನೆಯಿಂದ ಫೋನ್ ಮಾಡ್ತೀನಿ ಮಾಡ್ತೀನಿ ಅಂತಿದ್ರೆ ನಾವು ಸ್ವಲ್ಪ ಇದ್ ಮಾಡ್ಲಿಲ್ಲಾ
ಅದೇ ಅನ್ಕೊಂಡೆ ಮೇ ಬಿ ಬಿಸ ಇದ್ದೀರಾ ಅಂತ ಅನ್ಸ್ತು ಅದ್ಕ ಇವತ್ತಾದ್ರೂ ಕೇಳಿ ಮುಗಿಸಬಿಡೋಣ ಒಂಚೂರು ನಿಮ್ ಜೊತೆ ತ್ತೆ ಮಾತು ಕತೆ ನ ಅಂತ
ಇವತ್ತೇ ಮುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ಲಾ
ಯಾಕೆ
ಹೇಳ್ತಾ ಇರ್ತಿ ತಾಳಿ ನೀವು್ ಅವಾಗ ಮಾಡ್ತಾ್ರ ನೋಡೋಣ
ಯ ಹಿಂಗೆಲ್ಲಾ ಮಾಡ್ಬಾರ್ದ ಿ ನಾಳೆ ನಂದು ಎಕ್ಸಾಮ್ ಇದೆ
ಜಮ್ಮು
ಇಲ್ಲೇ ದಾವಣ್ಗೆರಲ್ಲ ಎಕ್ಸಾಮ್ ಇರೋದು
ಅಯ್ಯೋ ದಾವಣಗೆರೆ ಬೆಣ್ಣೆ ದೋಸೆ ಯಾವ ಕೊಡಿಸತರಿ ಹೇಳು ನಮ್ಗೆ
ನೀವ್ ಬನ್ನಿ ನೀವ್ ಇಲ್ ಕಡೆ ಬಂದ್ರೆ ಸಾಕು ಕೊಡ್ಸೋ ಪ್ಲಾನ್ ಇದೆ ಹ್ಮ
ಯಾವ್ದೋ ಕೊಟ್ಟೂರೇಶ್ವರ
ಹಾ ಕೊಟ್ಟೂರೇಶ್ವರ
ಕೊಟ್ಟೂರೇಶ್ವರಬೇ
ಸಾಗರ ಸಾಗರ್ ಹಾ ಮಸ್ತ್ ಇತೆ ಸಾಗರ ಬಣತದೆ
ಹಂಗೆ ಸಾಗರಕ್ಕ ಹೋಗ್ಬೋದಾ ಹಂಗ್ಯಾ
ಯ ಏನ ರಡಿ ಮಾಡಸ್ಕೊಟ್ರೆ ಹಂಗೆ ಹೋಗಬೋದು. ನಾವ ನಾವೇ ಹೋಗಕ್ ಬರಲ್ಲ ಅವ್ರಾಗ ಅವರೆ ಗಾಡಿ ಮಾಡಸ್ಕೊಟ್ರೆ ಹೋಗಬರು ಇಲ್ಲ ಹೆಂಗ ಆಗುತ್ತೆ ಆಗಲ್ಲ ಚಾನ್ಸ್ ಇಲ್ಲ ಮತ್ತ
ಹ ನಡಬೋದ್ರೀ ನಡೀಲ್ಲ ಯಾವ್ದ ಐತೆ ಇಲ್ಲಿಂದ ಕಾಶ್ಮೀರ್ವರೆಗೂ ನಡೀತಾರಂತ ಮೆ ನೀವು ಅಲ್ಲಿ ಹೇಳ್ತೀರಾ
ನೀವು ಶ ನೀವು ರೆಡಿ ಇದ್ದೀರ ನೋ ಎಲ್ಲ ಕರ್ದರು ಬರ್ತೀವಿ ನಾವು ಅ್ರ ನಮ್ಮ ರಜೆ ಇದ್ದಾಗ ಹೇಳ್ರಿ ಅ ನಮ್ದ ಎಲ್ಲ ಪ್ಲಾ ಸಿ ನಮ್ದು ಪ್ಲಾನ್ ಎಲ್ಲ
ಈ ಒನ್ನೇ ತಾರೀಕಿಂದ ಸ್ಟಾರ್ಟ್ ಆದ್ರೆ ಇನ್ನೇನು ರಜಾ ಇಲ್ಲ ನಿಮ್ಗೆ.
ನಾಲ್ಕ ನಾಲ್ಕ್ ದಿನ ರಜಾ ನಾಲ್ಕ್ ದಿನ ರಜೆ ಇದೆ ಅದಕ್ಕೆ.
ಯಾವ್ ನಾಲ್ಕ ದಿನಾ.
ನಾಲ್ಕ ರಜೆ ಇದೆ ನನಗೆ. ಈ ಮಂತ್ ಇಂದು ರಿ.
ಮಂತಿಂದು ನಾಲ್ಕ್ ರಜೆ ಇರುತ್ತಾ.
ಹ್ಮ್ ಹ್ಮ್ ಇಲ್ಲಲ್ಲ ಈ ಮಂತ್ ಮಾತ್ರ ನನಿಗೆ ಎಸ ಎಕ್ಸಾಮ್ ಬರ್
ಹ್ಮ್
ಅದ್ರೆ ಎಕ್ಸಾಮ್ ಮೂವತ್ತೊಂದಕ್ಕ
ಎ ಇವಾಗ ಮುಗದೈತಲ್ಲ ಈ ವಾರ ಮುಗುದ್ರ
ಇಲ್ಲ ನಾಳೆ ಒಂದೈತಾ ಒಂದ್ ಎಕ್ಸಾಮು ಹ್ಮ್ ಎರಡ್ ಮೂರ್ ಪೇಪರ್ ಆಗೇತಿ ಈಗ ಇನ್ನ್ ಎರಡ್ ಪೇಪರ್ ಐತೆ ಮುಗಿತಂದ್ರೆ ಮುಗೀತ್ ಎಮೆಸಿ ಫಸ್ ಸೆಮ್ಮು.
ಆಯ್ತು ಮುಗೀತು ಗೊತ್ತಾಯ್ತು ಒನ್ನೇ ತಾರೀಕ ಸೋಮವಾರದಿಂದ ಒನ್ನೇ ತಾರೀಖೆ ಅಲಾ.
ಹ್ಮ್ ಭ ಬಾನುವಾರಕ್ಕ ಎಕ್ಸಾಮ್ ಮೂಗಿತೇತಿ ಒನ್ನೇ ತಾರಿನಿಂದ ಸ್ಕೂಲ್ ಹೋಗಬೋದು ಬಟ್ ಏನಾಗ್ ಬಿಟ್ಟಿತ್ತ್ ಅಂದ್ರೆ ಕೇಳ ಬೇಕಾರೆ ಏನ ಬಿಡ್ತು ಆ ಟೈಮ್ ಟೇಬಲ್ ಅಲ್ಲಿ ಮಿಸ್ ಆಗಿ ನಾಲ್ಕನೇ ತಾರೀಕ್ ತನಕ ಎಕ್ಸಾಮ್ ಐತಿ ಅಂತ ಬಂದಿತ್ತು. ನ ಇನ್ನೊಂದ್ ಟೈಮ್ ಟೇಬಲ್ ಅಲ್ಲಿ ಅದು ಟೈಮ್ ಟೇಬಲ್ ಚೇಂಜ್ ಆಗಿ ಆ ಟಿಕೆಟ್ ಅಲ್ಲಿ ಮೂವತ್ತೊಂದುಕ್ಕ ಮುಗಿಯಕ್ಕ ಬಂದ್ಬಿಡೈತೆ. ನಾಲ್ ರಜಾ ಕೇಳ್ಕೊ ಬಿಟ್ಟೆ. ಅದೀಕ್ಕೆ. ನನ್ನ ಫ್ರೆಂಡ್ಸ್ ಎಲ್ಲ ಹ ಎಲ್ಲಾ ಬಿಸಿ ಇರಂತೆ ಒನ್ನೇ ತಾರೀಕೆಲ್ಲ ಊರಿಗ್ ಹೋಗ್ತವ್ರಂತೆ. ಅವ್ರವ್ರ ಅವ್ರ ಊರಿಗ್ ಹೋಗ್ತವ್ರಂತೆ ಅದೇ ನಂದೊಂದ್ ಅಲ್ಲಿ ಟೀಮ್ ಇದ್ರೆ
ಅವರು ಈಗ ಆಲ್ರೆಡಿ ಒಬ್ರು ಅವ್ರ ಮನೆಗ್ ಹೋಗ್ ಅವ್ರ ಮನೆಗ್ ಹೋಗ್ಬಿಟ್ಟಿದ್ದಾರ್ ಆಗ್ಲೇ. ಇನ್ನೊಬ್ಳು ಅವಳು ಅಣ್ಣನ್ ಮನೆಗ್ ಹೋಗಾಳೆ ಬೆಂಗ್ಳೂರ್ ಬೆಂಗ್ಳೂರ್ ಬೆಂಗ್ಳೂ ಬೆಂಗ್ಳೂರ್ ಬೆಂಗ್ಳೂರಲ್ಲಿ ಇದೆ ಬೆಂಗಳೂರಲ್ಲಿದೆ ಟೀಮು.
ಆಲ್ರೆಡಿ ಒಬ್ರು ಊರ್ಗ ಹೋಗಿದಾರ ಯಾರ ಹೋಗಿದಾರೆ ಊರ್ಗೆ.
ಒಬ್ರದೇ ಇಲ್ಲಿ ಮಾತಾಡ್ತಾ ಇದ್ರು ಅವ್ರು ಅವಾಗ್ಲೇ ಅವ್ರು ಹೋಗಿದ್ದಾರೆ ಊರಿಗೆ. ಅವ್ರ ಅಮ್ಮ ಅವ್ರ ಮನೆಗ್ ಹೋಗಿದಾರ ಅವರು ಇನ್ನೊಬ್ರು ಅವ್ರ ಅಣ್ಣನ ಮನೆಗ್ ಹೋಗಿದ್ದಾರೆ.
ಓಕೆ.
ಹಾ ಹಂಗಾಗಿ ಬರಕ್ ಆಗಲ್ಲ ಈ ಸತಿ. ಬಂದ್ರೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬರ್ಬೇಕೆ ಯವಾಗಾರ
ಹ್ಮ ಹ್ಮ
ಅದಕ್ಕೆ ನೋಡೋಣ ಇವಾಗ ಎಲ್ ಫ್ರೀ ಇರ್ತಾರೆ ನೋಡ್ ಹಾಕೊಂಡು ಪ್ಲಾನ್ ಹಾಕೊಂಡು ಆ ಬರ ಬರ್ತೀವಿ.
ಸರಿ ಸರಿ ಬನ್ನಿ ಸಿಗೋಣ.
ಬಂದಾಗೆ ಅಷ್ಟೇ.
ಓಕೆ ಓಕೆ. ಸರಿ ಆಯ್ತು. ನೆಟ್ವರ್ಕ್ ಕಂಪ್ಲೀಟ್ ಆಗ ಹೋಗ್ತಿದೆ ಇನ್ನೊಮ್ಮೆ ಮಾಡಿ. ಹಲೋ.
ಹಾ ಸರಿ ಸರಿ ಇರಿ ಮಾಡ್ತನಿ ಹಾ ಸರಿ. ಬಾಯ್ ಇರಿ ಮಾಡ್ತೀನಿರಿೀ ಕಾಲ್ ಹೆಂಡಾಗಗ್ತಲ್ಲ ಇದ